ಹಲೋ
ಹಾ
ಊಟ ಆ ಯ್ತಾ
ಹ್ಮ ಆಯ್ತು ನಿಮ್ದು ಹ ಹೌದ
ಚಪ್ಪತಿ ಸಾಂಬರ್ ಅನ್ನ
ಹಾ ಭ ಬಾಕಿ ನಮ್ದು ಇವತ್ತು ಇದ ರೊಟ್ಟಿ ಹೊಡದೀವಿ ನಾವು ಹ ಹಲೋ ರೊಟ್ಟಿ ಮಾಡಿದ್ದೆ. ರೊಟ್ಟಿ ಮಾಡಿದ್ವಿ ಇವತ್ತು
ಹಾ ಸರಿ
ಯಾಕ ಕೇಳಿಸ್ತಿಲ್ವಾ ವಾಯ್ಸು
ಕೇಳಿಸತೈತೆ
ಹ್ಞ ಆರ್ ಸಿ ಬಿ ಮ್ಯಾಚ್ ನೋಡ್ತವೆ.
ಹ್ಮ್ ನೋಡ ರೀ
ಹ
ನೋಡು
ನೀನ್ ನೋಡ್ತಿಲ್ವಾ ಅಂದೆ
ಎಲ್ಲ
ಕ್ಷ
ಮಲ್ಕೊಂಡಿದ್ದೆ
ಹಾಂ ಹಾಂ ಹದು ಡಿ ವಿ ಎಂ ಎಸ್ ನಳ ಎದೈತು ಇಂಟ್ರಲ್ಲ
ನಾಳೆ ಅಲ್ಲ ಅದಿಲ್ಲ ತೋರಿಸೆ
ಹ್ಮ್ ನಾಳೆ ಯಾವದು ನಾಳೆ ಯಾವ್ದ ಇಲ್ಲ ತನ್ನಲ್ಲ ಅಮ್ಮ
ಸಷ್ಟ್ಠ ರಜಾ ಬಕ್ರೀದ್ದ
ಹ್ಮ ಹಾ ಬಕರದಿ ನೀವೇನು ಮಾಡಲ್ಲ
ಹ್ಮ್ ಮಾಡತೀವಿ
ಹ ಏನು
ಬಿರಿಯಾನಿ
ಸರಿ ನಮಗೂ ಕೊಡ್ರಿ ನಾವು ಬತ್ತೇವಿ
ಹ್ಮ್
ಮಳೆ ಬಂತಂತ ಊ್ರಗ್ ಫೋನ್ ಮಾಡಿದ್ದ
ಇಲ್ಲ ಬಂದಿಲ್ಲ
ಹ್ಮ್ ನೀರುಳ್ಳಿ ಹಾಕಲ್ಲ ರೆಡಿ ಮಾಡಿದ್ರ ಅಂತ
ಹ್ಮ್ ರೋಬೋಟ್ ಐ್ತಂತ ಹೇಳಿ
ಅದೇ ನೀವ ತಾನೇ ಹೇಳಿದ್ದು ರೆಡಿ ಮಾಡ್ತಾ ಇದಾರಂತ
ರೆಡಿ ಮಾಡ್ತವ್ರೆ ಏನ್ ಆಗ್ಬಿಡುತ್ತಾ ಒಂದೇ ದಿನಕ್ಕೆ
ಹ್ಞ ನೀ ಎಷ್ಟಕ್ರಿಗೆ ಹಾಕ್ರರಿವ
ಇಲ್ಲ
ಹಾಂ
ಯಾ ಕೇಳೋ ನವೆೆಲ್ನ
ಹಾ ಇದರ್ ಐ ಏನ್ ಆರ್ ಸಿ ಬಿ ಮ್ಯಾಚ್ ಫುಲ್ ಕ್ರೃಷಿಯಲ್ ಆಗ್ತೈತಿಲ್ಲಿ ಅಲ್ಲ ಮತ್ತೊ ಮತ್ತಂದು ಮಗದಂದಂತ ಆರಸಿಬಿ ನಾಗ ಇದ್ದ ಅವನು ಎಕ್ಸ್ ಬೌಲರ್ ಅಪ್ ಆರಸಿಬಿ ಯಾರು ಮಾನಟ್ ಯ ಬಜರುಲ್ಲಿ ಈಗ ಯಾವಾಗ ಗೊತ್ತಾ ಇಲ್ಲಿಗಾಲೇ ಒಂದ್ ಎಂಟು ವರ್ಷದ ಕೆಳಗ ಏಳ ಎಂಟು ವರ್ಷದ ಕೆಳ ಹಲೋಗ ಮದರು ಆರ್ಪಡಿ ಇದು ಸಮಾರ
ನೇನಿಲ್ಲ
ಹಾ ಹಾ
ಹ್ಮ
ಏನಾದ್ರೂ ಬರೆದ ಐತ
ಹಾ
ಏನಾದ್ರು ಬರ್ಯದೈತಾ ಅಂದೆ
ಡಬ್ಲಪಿ ಅಸೈನ್ಮೆಂಟ್ ಬರಬೇಕು ಮತ್ತೆ ಮೈಕ್ರೋ ಚ ಮೈಕ್ರೋ ಚರಂತ ದಾಸಕ್ನ್ ಮಾಡಬೇಕ
ಹಾ
ಹ್ಮ್
ಮಂಕ್ರಾ ಕಂಟ್ರೋಲರ್ಸ ಡಬ್ಲ್ಯಪಿ ಬರೀತಾ ಇದ್ಯಾ
ಇಲ್ಲ ನಾ ಬರಿಯಲ್ಲ ನಿಂದು ಆಗಲ್ಲ ನನಗೆ
ಥೂ ನಿನ್ನ ನಂಬರ್ ಇದ್ರೆ ಫೋಟೋ ಕಳುಹಿಸು ಅಂದಿದ್ದು
ಹ್ಮ್
ಹ ಹೇಳ
ಬರ್ದಿಲ್ಲ ಬರ್ದಿರದೈ ಕಳಿಸತೀನ ಹ ಹೌ ರ
ಮತ್ತೆನ್ ಸಮಾಚಾರ
ಮತ್ತೆ ಏನಿಲ್ಲ ಹೇಳ್ಬೇಕು ನೀನೆ ಎಲ್ಲ ಹ
ಅಕ್ಕ ಫೋನ್ ಮಾಡಿದ್ಲು ಅದ ಯಾವ್ದೋ ಊರಿಗೆ ಹೋಗಿದ್ದೀವಂತ ಇವಾಗ ಊಟ ಮಾಡ್ತಿದ್ದೆ
ಹ್ಮ್ ಯಾವೂರೂ
ಅಲ್ಲೇ ಅವರು ಸ್ವಂತ ಊರು ನಮ್ಮ ಮಾಮ ಸ್ವಂತ ಊರು
ಯಾವುದು.
ಅದ್ ಯಾವ್ದ ಊರ್ ಕಣೆ ಅ ಆದಿದ್ರೆ ಹೆಸ್ರ ಗೊತ್ತಿಲ್ಲ ನಿಮ್ ಬಾಯಿಗೆ.
ಹ್ಮ್.
ಆ ಊರಿಗೆ ಹೋಗ್ತಾ ಇದೀವಿ ಅಂತ ಅಂದ್ರು
ಹ್ಮ್.
ಅತ್ು. ಹಲೋ.
ಹಲೋ.
ಹಲೋ.
ಹಾ ಕೇಳಸುತ್ತಿಲ್ಲ.
ಕೇಳಿಸ್ತಿಲ್ವಾ.
ನಿನ್ ವಾಯ್ಸ್ ಬ್ರೇಕ್ ಆಗ್ತತೆ.
ವ್ಸ್ ಬ್ರೇಕ ಆಗತ ಇತೆ.
ಹ್ಮ್ ಇವಾಗ ಕೇಳಸ್ತತಿ.
ಅದೇ ಮಳೆ ಬಂತಲ್ಲ ನೆಟ್ವರ್ಕ್ ಇಶ್ಯೂ
ಹ್ಮ
ಹ ಅವಾಗವಾಗ ಏನು ಮಾಡಕ್ ಆಗಲ್ಲ ಒಂದೊಂದ್ಸತಿ ಯಾಕ ಏನ್ ಆಯ್ತು ಅಷ್ಟ ಅಜ್ರೆಂಟ್ ಹೋದ್ನ ಅವ
ಹ ನೆಟ್ ವರ್ಕ ಸಿಗ್ತಿಲ್ಲ ನೆಟ್ಟಗೆ ಎಪ್ಪ
ಸಾಕ ಎಲ್ಲ ಹೌದು. ನೀ ಇ ಒರ್.
ಒ ನಿಮಿಷತ್ತಾರೆ ಅಲ್ಲ ಅದು ಇದು ಪ್ಲಗ್ಗು. ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ರೆುಟ್ಲ ಕುಟ್ಟದ್ ಚಾಕು. ಹೇಳತ ನೋಡ. ಹಲೋಮ ಹಲೋ.
ಹಲೋ.
ಹಏ ಅದು ಬೈಕ್ ತಗಾಣ ಹೋಗ್ತೀನಿ ಅಂದ ಮಳಗ್ ನೆಂದಿತ್ತಾ.
ದು ಅಲ್ಲಿ ಅಲ್ಲಿ ಮಾತಾಡಕ್ಲ್ಲ ತಗೊಂಡಲ್ಲ ಇದ ಅಲ್ ಮಾತಾಡಿದ್ರೆ. ಇದು ಮೂರ್ನೇ ಸತಿ ಮಾತಾಡ್ತೀರ ನೀನ್ ಅಲ್ಲಿ.
ಹಾ ಅದು ಪ್ಲಗ್ ಪ್ರಾಬ್ಲಮ್ ಐತೆ ಅದು ಶಾಕ್ ಹೊಡಿಯುತ್ತೆ ಮೊನ್ನೆನ.